ಹಲೋ ಶಾನು
ಹೇ ಚಂದ್ರು ಆರಾಮದಿ
ಶರಣು
ಹ್ಮ್ ಹ್ಮ್ ಮತ್ತ ಏನಿ ಲ್ಲ ಸುಮ್ ಕುತ್ತಿದ್ದ
ಹೌದಾ ಊಟ ಆಯ್ತ್ರಿ
ಊಟ ಆಯ್ತ ನೋಡ್ ನಿಂದು
ಕಮ ಅಂದೆ ನೋಡಿ
ಹ ಈಗ ಆ ಇವನ್ ಕೇಳ ವಿನಾಯಕ್ ಸಂ ಕೊಡಮ್ಮ ಅಲ್ಲಿ ಇಡೆಮ್ ಅಂತ ಹೇಳಿ ಆಯ್ತಾ ಹೆಂಗ ಹಾ ರೀ ಮತ್ತೆ
ಹ ಮತ್ತೆ ನ ಇಲ್ಲ ಊಟನೇ ಬರ್ ಬರಿ ಆಗಿಲ್ಲ ನೋಡಿರಿ
ಹಾಗಿಲ್ಲ ಏನ್ ಮಾಡುದ ಹೇಳ್ರಿ ಇಟ್ಟ ಬರೋಮ್ಮಿ ವಾಪಸ್ ಹ ಹಾ ಚಪಾತಿ ಏನ್ ಬ್ರಿ ಹೌದ್ರಿ ಚಪಾತಿನೇ ತಿನ್ನೋದ ಹತರಿ ರೈಸ್ ನೋನ್ ಅ ಈಗ ಆಯತ್ರಿಉಂಡ್ರಿ ಅದು ಹ್ಮ ಹ್ಮ ಮತ್ತ್ ನೀವು ಹೌದ್ರೀ ನಿಮ್ ಸ್ವಲ್ ಕಣ ಕಣ್ಣ ಲ್ಲತ್ತಲ್ರಿ ರಾತ್ರಿ ಹೊತ್ ಚಂದ್ರವ್ರಿ ನೀವ ಚಂದ್ರ ಅವ್ರ ಅಲ್ರಿ ಹ ರಿ ಕಣ ಕಾಣದ್ ಅತ್ತಲ್ರರಿ ನಮ ಸ್ವಲ್ಪ ನೋ ಆಪ್ರೇಷನ್ ಆಗ್ಯದ ಅಂತ ಮನ್ನಿ
ಹೌದ್ರಿ ಆಪ್ರೇಷನ್ ಆಗೇತಿ ಹ ನಾಳೆ ಬರ್ತೀರಿ ಹಾಸ್ಪಿಟಲ್ ಕ ನಾ ಇಲ್ರರಿ ಹಾಸ್ಪಿಟಲ್ ಎಂಟು ಇದಕ್ ಬಂದೇನ್ರೀ ಈಗ ಮನಗ್ ಬಂದೀನ್
ಅದೇನೋ ನಿಮಗ್ ಬೆಳ್ಳಗೆ ಪೂರಾ ಬೆಳಿಗ್ಗೆ ಸರ್ ಮುಂದ ಕಾಣಲತ್ತ ರಾತ್ರಿ ಹೋಗಣ ಎಲ್ಲಾ ಕಾಣ್ತತ್ತಲ್ರರಿ
ಹ ಹೌದ್ರಿ
ಹಾ ರೀ ಮತ್ತೆ ನಂತರಿ ನಿಮ್ ನಿಮ್ ಕಡೆ ಯಾವ ಗಿಡ ಯಾವ ಸಿಕ್ತವ್ರೀ
ೀ ೇಮಸ್ ಗಿಡ ಅಂದ್ರೆ ಗುಂಡಲ್ಕಾಯಿ ಗಿಡ
ಗುಂಡಲ್ ಕಾಯಿ ಹಾ ರೀ
ಗುಂಡಲ್ಕಾಯಿ ಗಿಡ ಸಿಗ್ತದ
ಗುಂಡಲ್ಕಾಯದಾಗ ಗುಂಡಾಣ ಸಿಕ್ ಗುಂಡಾಣ ಸಿಕ್ತನ್ರಿ
ಹತಾನರೆವು
ಹೌದ ರೀ
ಪ್ರಜ್ವಲ್ಗೆ ಕೇಳ್ರಿ ಎಲ್ಲಾ ಡೀಟೇಲ್ ತಂದ್ರೆ ಅದ್ರ ಬಗ್ಗೆ
ಹೌದ್ರಿ ಹೌದ್ರ ಫೇಮಸ್ ಅನ್ರು ಗುಂಡಲ್ಕಾಯಿ ಗಿಡದ ಮಾಲಕದನ್ರು ಹಾ ಹಾ ಮಾತ್ರೆ
ಮತ್ತೇನ ಇಲ್ ನೋಡ್ರಿ
ಹ್ಮ್ ಆಯ್ತ್ ನೋಡ್ರಿ ಬರಿೀ ಚಪಾತಿ ಚಪಾತಿ ಸ್ವಲ್ಪ ಮತ್ತೇನ್ ಇಲ್ರಿ
ಪಲ್ಯ ಎನೆತ್ರಿ
ಅದ್ರ ಬದನಿಕಾಯಪಲ್ಯ
ಹ್ಮ್
ಹ್ಮ್ ಮತ್ತೇನತ್ತಿರಿ
ಮತ್ತೇನಿಲ್ ನಿಮ್ದ್ ಹೇಳ್ಬಕ್ ನೋಡ್ರಿ
ಅಲೋ ನಮ ಕ್ಲಸ್ಗ ಇದು ಹಾರ್ಟಿಕಲ್ಚರ್ ಐ
ಆರ್ಟಿಿಕಲ್ಚಾರ ರಿ ನಮ್ಗ ಈಗ ಹ್ಮ್ ಒಂದೇ ತಾಸ ಆದಂತ ನೋಡ್ರಿ ಕ್ಲಾಸ್ ಇವತ್ತು ಹ್ಮ
ಚಲೋ ಆಯ್ತೇನ್ರರಿ
ಆ ಎ ಸೆಕ್ಷನ್ ದವ್ರ ಒಂದೇ ತಾಸನ ಬಿಟ್ರ ಅಂತ
ಹಾ ಹಾ ಹ ಮತ್ತೇನ್ ಆಡತ್ರಿ ಹಾ ಹಾ ಮತ್ತೇನ್ ಎಲ್ಲಾ ಆರಾಮಲ್ರಿ
ಮತ್ತೆಲ್ಲಾ ಆರಾಮ್ ನೋಡ್ರಿ
ಹ್ಮ್ ಹ್ಮ್ ಆ ಮುಂಜೆೆ ವಿನಾಯಕ್ ಸ್ವಾಮಿ ಕೈ ಕೈ ಸುಟ್ಕೊಂಡನ ನೋಡ್ರಿ
ಹೌದ್ರಿ ಯಾಕಂದ್ರ ಅದು ಇವತ್ ಇಡ್ಲಿ ಮಾಡಿರಿ
ಇಡ್ಲಿ ಹೌದ್ರೆ
ಹ ಇಡ್ಲಿ ಮಾಡ್ರಿ ಅವು ವಡಾ ಹಾಕ್ಲತ್ತನ್ರಿ ಬಿಸಿವೆ
ಆ ಹಾ ರೀ
ಅವ ವಡ ತೋಲಕ್ ಹೋಗ್ಯನ್ರಿ ಅದು ಎಣ್ಣಾಗ ಬಿದ್ದದರ ಒಂದು
ಹಾ ಹಾ ಎಣ್ಣೆ ದಿವಸ ಹಿಡಬಟ್ಟದನ್ರಿ
ಹ್ಮ್ ಎಣ್ಣೆ ಸಡ್ದ್ ಬಿಟ್ಟದ್ರಿ ಕೈಗೆ ಫುಲ್ ಹ ಗೋಳಾಡತಂದ ಹ್ಮ್ ಸೀನರಿ ಇಏನ್ರಿ ಸೀನರಿಂತೆ ಎಲ್ಲ ಪೂರ್ತಿ ಹೋಗಿ ಎಲ್ಲರರು ನಿಂತತ್ ಬಿಟ್ರ ಮತ್ತೆ ಹುಡುಗರ್ಗೂ ಹೋಗಿಬ ಬಿಟ್ರರು ಹೊರಾಗ
ಹೌದೌದ್ರ
ಹ್ಮ್
ಹ್ಮ್
ಮತ್ತೆ
ಮ ಮತ್ತೆ ಏನ
ಅಲೋ ಮತ್ತೆಲ್ಲಾ ನಿಮ್ದೇ ಹೇಳ್ಬೇಕ್ರೀ ಎಲ್ಲಾ
ನಮ್ದ ಏನಲ್ರ ಏನ್ ಅವೇನ್ ದೊಡ್ಡ ಮಂದ ಹ
ಎಲ್ಲಿರಿ
ಇ ಕ್ಲಾಸ್ ಕೂತೀವ್ರ ನಾವು
ಹೌದಾ
ಸಂಗು ಏನ ಹತ ರೀ ಸಾಂಗರ್
ಸಂಘೋರ ಅವರು ಅಂಗ ಹತ್ತಾರ
ಎಲ್ಲಾ ಬಾಳ ದೊಡ್ ಬಿಸ್ನೆಸ್ ಅದ್ರರಿ
ಹೌದ್ರಿ ಹೌದ್ರೀ ದೊಡ್ಡ ಬಿಸ್ನೆೆಸ್ ರಿ ಏ ಯದಕ ರೀ ನಿಮ್ಗೆ ಸ್
ಯಾರ್ ಸಂಗವರಿರೀ
ಎಲ್ರಿ ವಿನಾಯಕ್ ಸ್ವಾಮಿ ರೀ ಮಾಳ ಆದ್ರೆ ಮಾಳ ಅದ ಚಾಪ್ರಿ ಕಟ್ಟಿಂಗ್ ಚಾಪ್ರಿ ಚಪ್ರ ಚಪ ನಾ ರೀ ಮತ್ರಿ ಹಲೋ ರೀ ಇಲ್ಲೇ ಬಂದ ನೋಡ್ರಿ ಹಾ ರೀ ಒಂದ ಜಾಗ ನ ಹತ್ ನೋಡ್ರಿ ಸಿದ್ಧಾರ್ಥ ಅವ್ರು ಹೇಳತ್ತಾರೀ ನಿಮ್ಗ ಯಾಕ್ರೀ ಏನ್ ನಡ್ಸರಿ ಕ ಹಲೋ ಹಾ ರೇ ಮತ್ತೇನ್ರೀ
ವಿನಾಯಕ್ ಸ್ವಾಮಿ ಏನಂತ
ಹ ವಿನಕ್ಸ್ವಾಮಿ ಆಮ ಚ ಪ್ರೀ ನಾನು ಚಾಪ್ರಿ
ಮತ್ತೆ ಹಾ ಇಲ್ಲಿ ಸ್ವಲ್ಪ ಪ್ರದೀಪ್ ಚಿಗ್ಗೋಣಿ ಪ್ರದೀಪ್ ಚಿಗ್ಗೋಣಿ ಅವ್ರು ಬಂದಿದ್ದಾರೆ
ಪ್ರದೀಪ್ ಚುಗಣಿ ರೀ
ಒಂದ್ ಜಾಗ ಹಾ ನಿಮಗೊಂದ್ ಜಾಗ ಸಮ್ಯಾಗ ಒಂದ್ ಜಾಗ ಬರ ಬರ ಹಾ ಇಡದು ಬರ ನಿಮ ನಿಮಗ ಇಲ್ಲ ಏನ್ರೀ ಜಾಗಡ ಕ್ಕ ನಂದುು ಜೀವನನೆ ಕೊಡ್ತೇನ್ ರೀ ನಿಮ್ಗ ಜವ ಪಡೋ ಜೀವನೇ ಕೊಡ್ತೀನಿ ಜಾಗ ಇಿಡದ ಎಲೆದು ಸಿದ್ಧಾರ್ಥ ಬೋದಿ ಅವ್ರರಿಗೆಗ ಹಾಗಗೇ ಬು
ಹಾ ಪ್ರಾಬ್ಲಮ್ ಹೊಂಟೆ ಏನ್ರಿ ನೋಡ್ರಿ ನಿಂಬಲ್ಲಿಿ
ಹಾ ಹಂಗನ್ ಕೇಳತರಿ ಈಗ ಈ ಕಳತ್ವ್ರ ನ ಸ್ವಲ್ಪ ಪ್ರದೀಪ ಅವ ಟೇಬಲ್ ಟಾಪರಗ ರೀವಾರಾ
ಹೌ ಇಪ ಎನ್್ರೀಗ
ೀ ಈಗ ಅವ್ರದೇ ರೀ
ಅವ್ರದು ಗಡ್ಡದವ್ರ್ದ ಬಾರಿ ಅದ್ರಿ
ಗಡ್ಡ ಗಡ್ಡದ ಮಲ್ಲ ಅವರು ಇವರು ಚಡ ದೋಸ್ರ ಅವರು ಇದ್ರು
ಇಬ್ಬರು ರೂಮೇಟ್ ಆಟಲ್ರರಿ
ಹಾ ಚಡ ದೋಸ ಆತಾರ ಮತ್ತ ಇಬ್ಬರು ಒಮ್ಮೆ ಗಳಶ್ಯಾರ ಕೇಳತ್ತಾರ
ಹಾ
ಹ್ಮ ಹಾ ಹಾ ಮತ್ತ ಈಗ ಎಲ್ಲದಿರಿ ಎಲ್ಲಿ ಬಂದಿರಿ ಎಲ್ತನ ಬಂದರಿ ಎಲ್ತನ ಬಂದಿರಿ ಎಲ್ತನ ಬಂದಿರಿ ಈಗ
ಅಲ್ಲಿ ಬಂದೇನಿ ನೋಡ್ರಿ ನೋಡ್ರ ಏನ್ ಟಿ ಬಿ ಎಚ್
ಹಾ ಹಾ ಬಾರಿ ಪಟ ಪಟಲ್ಲ ಲೈಬ್ರರಿ ಮುಂದ ಹ್ ಇವ ಏನ್ ಕಾಮನಪ್ಪ ತೊಳಕ ತಯಾರಿಲಿರಿ ಇವ ಹಾ ರಿ ಒ
ಸರಿ ಏನ ಅಂತಾರಂತರಿ
ಹೇಳು ಹೌದರಮ್ಮ ಸ್ವಲ್ಪ ಡಿಕೆ ಪಾಟೀಲ್ ಎದಕ್ ಹೋತಿ ಬಿಡು ಅಂದರಂತ ಹ್ಮ್ಮ್ ಹ್ಮ ಮತ್ತ ನಿಮ್ ಕಡೆ ಮಳಿ ಬೆಳಿ ಹೆಂಗ್ ನಡದಾರ
ಮಳೆ ಬೆಳಿ ಹಾಗ ಆದ್ ನೋಡ್ರಿ ಮಳನೇ ಇಲ್ಲಾರಿ ಓಟ್ಟೆ
ಹ್ಮ್ ಹ್ಮ್ ಮಳಿನನೆ ಇ ಲ್ಲ ಬಿಸಿಲ್ ಕಂಡಪಟಿ ಅಂದಂಗಯ್ತರಿ
ಹ ಮತ್ತೆ ಗುಲ್ಬರ್ಗಾ ಸೈಡ್ ಫುಲ್ ಬಿಸಲು ಸಿಲ್ರಿ
ಹೌದ್ರ ಹೌದ್ರ ಗುಲ್ಬರ್ಗಾ ಯಾದಗಿರಿ ಬಳ್ಳಾರಿ ರಾಯಚೂರು ಎಲ್ಲಾ ಫೇಮಸ್ ಹ್ಮ್ ಹ್ಮ್ ಮತ್ತ ಹೇಳ್ಬಕು ಅಂತೀರಿ ಆತ ತಗೋರಿ ಹ ನಮ್ ಕಡೆ ನಮ್ ಕಡೆ ಇದೂರಿ ಮಳಿ ಮಳಿ ಕಂಡಪಟ್ಟಿ ಮಳಿ ಕಮ್ಮ್ ಆತದೀ ಬಿಸಿಲ್ ಹೆಚ್ಚಗ್ರಿ ನಮ ಕಡೆನೂ
ಹ್ಮ್ ಹ್ಮ್
ಹ ಏನ್ಸಲ್ರಿ ಏನಿಲ್ಲ ನಮ್ ಕಡೆ ರೀ ಹತ್ತಿ ಬೆಳೆಸ್ತೇವ್ರೆ ಸ್ವಲ್ಪ
ಹ್ಮ್
ಹತ್ತಿ ಹ ಮತ್ತ ಹಾ ಏನಐತೆ ಅಸ ಮತ್ತ ಹತ್ತಿ ಹತ್ತಿ ಭತ್ತ ಗೋ ಇದು ಮತ್ತ ಗೋಧಿ ಏನು ತೂತ ಯ ಅರ್ದುು ತೂತ ಒಂದ್ ತೊಂಡೆದ್ರ ನಿಮ್ ತೂತ ಬರ್ತ ತಾಳಿ ಕಪಿ ಹ್ಮ್ ಮತ್ತೆ ನಾನೆ ಇಟ್ಟೇನಿ ನಾನ್ ಇಟ್ಟೇನಿ ಒಬ್ರು ಬರ್ತಾರ ಒಬ್ರು ಬರ್ತಾರ ತೇರ್ ಎಷ್ಟ ಎಲ್ ಮಾಡ್ಕೊಂಡ ಬಂದನ್ೀಸ ಹ್ಮ್ ಹ್ಮ್ ಹ್ಮ್ಮ್ ಹಾ ರಿ ಹು ನ್ರಿ ಆಸ್ಥೆ ಇದ್ರೆ ಪಪಾಯ ಕಟ್ಟ ಪಪ್ಪಾಯ ಕಟ್ಟತ್ ತೊಡು ಪಪ್ಪಾಯ ಕಟ್ಟ ಪಪಾಯ ಕಟ್ಟಕ್ಕ
ಹಾ ಕಾಲ ನೋಡ್ರಿ ಗದ್ದಾಡು ಫುಲ್
ಅಬ ಹ ಮತ್ರ ಅವರು ಗಡ್ಡಾಡ ಆದ ಆದ್ರೀ ಗಡ್ಡಾಡಿ ಮಲ್ಲು ಗಡ್ಡಾಡಿ
ಗ ಮಲ್ಲು ಗದಡ ಆಡಿ
ಗಡಾಡಿ ಅವರು ಕೂಡ ಅವ್ರ ಶೇರಯಾರ ಎನ್ ಮೂಡ ನಿಮ್ಡ ಅದಕ್ಕೆ ಶೇರಯಾರ ಅವರು ಹಾ ಅವ್ರಿಂದ ನೀವ್ ಅದಾರ ಏನ್ರ
ಹಾ ನಮ್ಮಿಂದ ನಮ್ ಠಾಕರು ಅಂಟ ನೋಡ್ರಿ
ಸಿಾಕರು ಸಿ ಾಕೂ ಹಾ ಹಾ ಹಾ ಯುನೂಸ್ ಕ್ರ ಹಾ ಹ ತೋಲ್ದ ಒನ್ಟ್ಯಾಪ್
ಆರ
ಒಂದೇ ಗುಲಿ ಹತತಲ್ರಿಿ
ಯಾರ್ ಬಲ್ರಿ
ಏ ಟಾಕರಲೆ ಒಯ ಕೊಲ್ಲ ಅ ತತ್ತಲ್ಲ ಕೇಡ
ಅದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದಂತ್ರಿ ಒಂದ್ ಗೋಲಿ ಹೋಗ್ಯದಂರಿ
ಹಾ ಮತ್ತೆ ಬರ ಬರಿ ಪಟ ಪಟ ಕೃಷಿ ಕೃಷಿ ಕೀಟ ವಿಜ್ಞಾನ ಏನ ಇಲ್ಲ ನಿ ಏನ್ ನಿ ಏನ ಬೆಲ್ಲ ಆಗದಿಲ್ಲ ಅದ ಬರ್ತಾರಲ್ಲ ಇವ್ರಡ ಸಂಗೋರ್ ಸರು ಬರ್ತಾರ ಹ ತ್ತ
ಹ ರೀ
ಹ್ಮ
ಹಾ ಟ್ಯಾಕ್ಟರ್ ಹೊಡಿತೇನ್ ರೀ ವಿನಾಯಕ್ ಸ್ವಾಮಿ
ದು ಆರ್ಮಿ ಬಿ ಹೊಡಿತನ್ ಕದುಂಬಚ್ಚಿ ಅವ್ರ ಅಪ್ಪಂದು ಹ್ಮ್
ಗೌಡ ಹೆಚ್ಚಿದ ಏನ್